ಹಾ ಕೇಳಿಸ್ತಿದೆ ನಿಮ್ಗೆ ಕೇಳಿಸ್ತ
ಹಾ ಹ ಕೇಳಿಸಿದೆ ಕೇಳಿಸಿದೆ ನಾನು ಹಿಂದನೆ ಸೇವಪು ತಿಂತ ಇದ್ದೆ
ನಮಗೇ ನಮಗಿಲ್ವಾ ಸೇವಪುರಿ
ಬನ್ನಿ ಕೊಡ್ಸಾನ ಬಂಗಾರಪೇಟೆ ಚರ್ಚ್ ಆಗತೆ ಇಲ್ಲಿ ನನ್ ನನ್ ಅ ನನ್ ಧ್ವನಿ ನನ್ಗೆ ಕೇಳಿಸ್ತಿದೆ ಆ ಕಡೆಯಿಂದ
ಹೌದಾ ಅಂದ್ರೆ ನಾನ ಇಲ್ಲಿ ನಮ್ಮ್ ಅಣ್ಣ ಇದ್ದಾರೆ ಹೊರಗಡೆ ಮಲಗಿದ್ದಾರೆ ಬೈತಾ ಇದ್ರು ಅಂತ ರೇಸ್ ರೂಮ್ಲ್ಲಿ ಕುತ್ಕೊಂಡಿಲ್ಲ ಅದಕ್ಕೆ ಸ್ನಾನ ಮಾಡ್ಬೇಕು ಆ ಇನ್ನ ಸ್ನಾನಕ್ಕೆ ನೀನು ಗೀಸರ್ ಆನ್ ಮಾಡಿದ್ದೀನಿ ನೀರ್ ಕಾಯ್ತಾ ಇದೆ ಹಾಗೆ ಸ್ನಾನಕ್ಕೆ ಹ ಹೋಗಬೋಣ ಅಂತ ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ ಅದಕ್ಕೆ ನನ್ನ ನನ್ನ ವಾಯ್ಸ್ ನಿನ್ ಮತ್ತೆ ಮತ್ತೆ ಕೇಳಿಸ ಎರಚ
ಹೌದು ನಂದು ನನ್ಗ್ ಕಳಿಸಿದೆ ನಿಮ ನನ್ಗೆ ಎರಡೆ ಎರಡು ರೂರುವಾಯಿ ಬೆಳಿಸಿದೆ
ಹೌದು ಮತ್ತೆ ಎಲ್ಲಾ ಆರಾಮ ಬೆಳಿಗ್ಗೆಯಿಂದ ಏನೇನ್ ಮಾಡ ಮಾಡಿದ್ರಿ ಕಾಫಿ ಆಯ್ತಾ
ಹ್ಮ್ ಬೆಳಗ್ಗೆ ಎಂದ ಏನಿಲ್ಲ ಎಕ್ಸಾಮ್ ಇದ್ದಳು ಹೋಗ್ಬಿಟ್ಟ ಬಂದೆ ಇವತ್ತು ನಮ ಒಬ್ರು ಶಿಕ್ಷಕದ್ದು ಕೊನೆ ದಿನ ಅವ್ರನಾನ ಮಾತಾಡ್ಸ್ಕೊಂಡು ಅವ ಅವ್ರಿಗೆ ಕೇಕ್ ಕಟ್ ಮಾಡ್ಸಿದ್ವಿ ಆಮೇಲೆ ನಾವೆಲ್ಲಾ ಸ್ನೇಹಿತರು ಹೋಗಿ ಬರ್ಗರ್ ತಿನ್ಕೊಂಡು ನನಗೆ ಗಾಡಿ ಹೇಳ್ಕೊಟ್ರು ಗಾಡಿ ಓಡಸೋದು
ಹ್ಮ ಹ ಹಾ ಹಾ
ಅದನ್ನ ಕಲಿತಾ ಇದ್ದೆ ಸ್ವಲ್ಪ ಬರುತ್ತೆ ಅಂದ್ರೆ ಎಲ್ಗೂ ಎತ್ಕೊಂಡ್ ಹೋಗಕ್ ಆಗಲ್ಲ ಯಾರಾದ್ರೂ ಹಿಂದೆ ಇರ್ಬೇಕು
ಹಾ ಆದ್ರೂನು ಕೇಳ
ಬರಲ್ಲ ಹೌದು ತುಂಬಾ ಹರ
ಹ್ಮ್
ಹಗೆ ಹೇಳ್ಕೊಡ್ತಿದ್ರು ಅದಾದ್ಮೇಲೆ ಪರೀಕ್ಷೆ ಮುಗಸ್ಕೊಂಡ್ ಹೊರಕ್ ಬಂದು ಬಂದ್ಬಿಡ್ತಾದೆ ನನ್ ಮನೆಗೆ ಹಾ ದಾ ನಮ್ಮ ಅಕ್ಕ ಇಟ್ಕೊಂಡು. ಏನೋ ಸೇವ್ ಪುರಿ ತಗೊಂಡ್ ಬಾ ಅಂತ ಹೇಳದ್ಲು ಹೋಗಂಗೆ ತಂದೆ ನೋಡಿದ್ರೆ ಅಕ್ಕ ಚೆನ್ನಾಗ್ ಮಲ್ಕೊಂಡಿ
ಮಾಮಗ ಎದ್ದೇಳ ಕೊಡ್ಬೇಕಿತ್ತು ತಗೊಳ್ಳಿ ತಿನ್ನಿ ಅಂದಬಿಟ್ಟು.
ಅದೆ ಇಲ್ಲ ಆಮೇಲ ಎದ್ಲು. ಎಷ್ಟೊತಕ್ ಮಲ್ಗಿದ್ಲು ಗೊತ್ತಿಲ್ಲಾ ಎದ್ಬಿಟ್ಟು ತಿಂತಾ ಇದ್ಲು.
ಹ ನಿದ್ದೆ ಬಂದಾಗ ಮಲ್ಕೊನ್ ಬಿಡ್ಬೇಕು ಒಂದ್ ಅರ್ಧ ಗಂಟೆ ಆದ್ರುನು ಇಲ್ಲ ಅಂದ್ರೆ ತಲೆನೋವು ಬಂದ. ಬಿಡುತ್ತೆ ಆಮೇಲೆ ಏನ್ ಕೆಲ ಕಸ ಮಾಡಕು ಮನ್ಸೇ ಇರಲ್ಲ ನಿದ್ದೆ ಮಾಡಿಲ್ಲ ಅಂದ್ರೆ ಅಯ್ಯೋ ಏನೋ ಒಂತಾರ. ಹ ನಿದ್ದೆ ಮಾಡಿಲ್ವಲ್ಲ ಅದೇ ಅಲ್ಲಿಗೆ ಹೋಗ್ತಾ ಇರ್ ತ್ತೆ ದ್ಯಾನ ನಿದ್ದೆ ಮಾಡೋ ಕಡೆಗೇನೆ ಏನೆ ಅದ್ರ ಬದ್ಲು ಒಂದ ದು ಅರ್ಧ ಗಂಟೆ ಆದ್ರು ನೆಮ್ಮದಿಯಾಗಿ ನಿದ್ರೆ ಮಾಡ್ಬಟ್ರೆ ಹೌದು.
ಹ್ಮ
ಕೆಲ್ಸ ಸೈಡ್ಗೆ ಇಟ್ಬಿಟ್ಟು ಒಂದ್ ಅರ್ಧ ಗಂಟೆ ನಿದ್ದೆ ಮಾಡೇದ್ದಿ ಆಮೇಲೆ ಮಾಡ್ಕೊಂಡ್ರುನು ಆಗತ್ತೆ.
ಹೌದೌದೌದು ಏನ್ ಮಾಡದು.
ಹ್ಮ್ ಮತ್ತೆ ಅಡಿಗೆ ನೈಟಿಗೆ ಮಾಡ್ತೀರಾ ಏನು.
ಇಲ್ಲ ಎಲ್ಲಾ ನಮ್ಮಮ್ಮ ಮಾಡ್ತಾರೆ.
ಹ್ಮ್ ಅವ್ರು ಶುಕ್ರವಾರ ಅಲ್ವಾ ದೇವಸ್ಥಾನಕ್ಕೆ ಬಜನಾ ಬಜನೆಗೆ ಹೋಗಿದ್ದಾರೆ. ಓ ಹೌದು ನೀವ್ ಹೇಳಿದರಲ್ವಾ ಶುಕ್ರವಾರ ಶುಕ್ರವಾರ ಭಜನೆಗೆ ಹೋಗ್ತಾರೆ ಅಂತ. ಆದ್ರೂ ಕೂಡ ಭಜನೆ ಎಲ್ಲ ಅಲ್ಲಿ ಮಾಡ್ಕೊಂಡ್. ಬಂದಿ ಕೆಲಸ ಮಾಡ್ಕೊಂಡು ಬಂದು ಅಡುಗೆ ಎಲ್ಲ ಮಾಡ್ತಾರಲ್ಲ ಅಲ್ಲಿ
ಹ್ಮ್
ಹ್ಮ್ ನಾವು ಒಂದ್ ಕೆಲ್ಸ ಮಾಡ್ಬಿಟ್ಟು ನೀವು. ಮಾಡಕ್ಕೆ ಹೆಂಗೆ ಅಂತಿನೀ ಪಪಾ ಅವ್ರು. ಅಲ್ಲೆಲ್ಲ ಹೊರ್ಗಡೆನು ಕೆಲಸ ಮಾಡಿ ಮನೆಯಲ್ಲೂ ಕೆಲಸ ಮಾಡಿ ಅಡುಗೆನೂ ಮಾಡ್ಬೇಕಲ್ವಾ ಅವರು.
ಹ್ಮ್ ಹೌದು
ತುಂಬಾ ಅವರು ಮತ್ತೆ.
ಮತ್ತೆ ನೀವೇನ್ ಬೆಳಗ್ಗೆ ಏನೆನ್ ಮಾಡತಿದ್ರಿ.
ಬೆಳಿಗ್ಗೆ ಏನಿಲ್ಲ. ಆ ಎದ್ದೆ ಎದ್ದೊಂದ ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ತಿಂಡಿ ಮುಗಿಸಕೊಂಡೆ ನಮ್ ಮ್ಮಮ್ಮ ಇಡ್ಲಿ ಮತ್ತೆ ಸಾಂಬಾರ್ ಮಾಡಿದ್ರು. ಅದಾದ್ಮೇಲೆ ಏನಾದ್ರು ಸ್ವಲ್ಪ ಕಲಿಯಣ ತುಂಬಾ ದಿನಗಳಾಗೋಯ್ತು ತಡಿ ಅಂದಬಿಟ್ಟು. ಹ ಒಂದ ಸ್ವಲ್ಪ ನಾ ಲ್ಯಾಪ್ಟಾಪ್ ಇದಕೊಂಡು ಎಲ್ಲನೂ ಅಂದರೆ ಎಕ್ಸೆಲ್ ಎಲ್ಲ ಬರುತ್ತಲ್ವಾ. ಎಕ್ಸೆಲ್ಲು ಪವರ್ ಪಾಯಿಂಟ್ ಎಲ್ಲ ಸ್ವಲ್ಪ ಅಭ್ಯಾಸ ಮಾಡಕೊಂಡೆ ಅಭ್ಯಾಸ ಮಾಡಕೊಂಡು ಅಂದು ಸ್ವಲ್ಪ ಹೊತ್ತು ಮಲ್ತ್ಕೊಂಡ್ಬಿಟ್ಟಿದ್ದೆ ಹಂಗೆ ಫೋನ್ ನೋಡ್ಕೊಂಡೇನೆ ಅದಾದ್ಮೇಲೆ ಮತ್ತೆ ಎದ್ದೆ ಮತ್ತೆ ಎದ್ ಬಿಟ್ಟು ನನ್ ಸ್ನೇಹಿತರು ಕಾಲ್ ಮಾಡಿದ್ರು ನಂದು ಒಬ್. ಒಬ್ರು ಯಾವಾಗೂ ಸ್ನೇಹಿತರು ಒಬ್ರು ಕಾಲ್ ಮಾಡಿ ತಲೆ ತಿಂತಾರೆ ಕರೆ ಮಾಡಿ ಅಂತ ಹೇಳಿದ್ನಲ್ಲ ಅವರಿಗೆ ಇವತ್ತು ನಾನ್ ಸುಳ್ಳು ಹೇಳ್ಬಿಟ್ಟಿದ್ದೆ ನಂಗ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವರು ಕಾಲೆ ರ ನಾನು ಅದಕ್ಕೆ ನಾನ ಇಬ್ರು ಹಿನ ಮೂರ್ ಜನ ಸ್ನೇಹಿತರ ಇದ್ರಲ್ವಾ ಅವ್ರಿಗೆ ಯಾವಾಗ ಅವ್ರ ಜೊತೆನೇ ಇದ್ದೆ ಇವತ್ತು ಫುಲ್ ಇಡಿದಿನ. ಆ ಅದಕ್ಕೆನೆ ಅವ್ರು. ನಿಮ್ ನನ್ಗೂ ಖುಷಿ ಆಯ್ತಾ ಆಕ್ಚುಲಿ ಯಾಕಂದ್ರೆ ಈ ಮೂರ್ ಹೊತ್ತುನು ಅವ್ರ ಹತ್ರನೆ ಮಾತಾಡ್ಬೇಕಂದ್ರೆ ಆಗಲ್ಲ ಅಲ್ವಾ. ಎಷ್ಟು ಅಂತ ಮಾತಾಡಕ್ ಆಗುತ್ತೆ ಬಾಯಿ ನೋವಬಂದ್ ಬಿಡುತ್ತೆ. ಆಮೇಲೆ ಅವರು ಮಾತಾಡಿದಾಗ ಅಂದೆ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಮಾತಾಡಿಲ್ಲ ಅಂದೆ ಏ ಮಾತ ಚನ್ ವಯನಿದ್ದಿಯನೆ ನೂರ್ ಸಲ ಕೇಳ್ತಾ ಇರ್ತಾರೆ ನನಗ ಮಾತಾಡಕ್ ಆಗ್ತಿಲ್ಲ ಅಂತ ಅವ್ರರು ಮಕ್ಕೊಡ್ದಂಗ ಹೇಳಕ್ ಲ್ಲ ಈ ಕಡೆ ಅಲ್ವಾ ಅದಕ್ಕೆ ಏನಿಲ್ಲ ಎಲ್ಲ ಹೇಳಿ ಹೇಳಿ ಅಂತಾನೇ ಇರ್ತೀನಿ ಇವತ್ ನಾನು ಸ್ನೇಹಿತರ ಜೊತೆನೇ ಇದ್ದೆ ಇಗಬಿಟ್ಟು ನಾವು ಕೂಡ ಒಳ್ಳೆ ಸಮಯ ಕಳೆದ್ವಿ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಿಕೊಂಡ್ವಿ ಆಮೇಲೆ ನನ್ನ ಸ್ನೇಹಿತೆ ಎಲ್ಲೋ ಪ್ರವಾಸಕ್ಕೆ ಹೋಗಿದ್ಲು ಸರಿನಾ ಅವಳು ಅದು ಚಿತ್ರಗಳನ್ನೆಲ್ಲ ಚೆನ್ನಾಗಿ ಎಡಿಟ್ ಮಾಡ್ತಾಯಿದ್ಲು ಮಾಡಿಬಿಟ್ಟು ನಮಗೆ ಕಳಿಸಿದ್ಲು ನೋಡಿ ಹೆಂಗೈತೆ ನಳಗೆ ಹಾಕ್ಕೊಳ್ಳ ಅಂತ ಆ ಅದನ್್ಮೇಲೆ ಹೂವು ಹಾಕು ಅಂತ ಹೇಳಿದ್ವಿ ಆಮೇಲೆ ಇನ್ನೊಬ್ಳ ಸ್ನೇಹಿತೆ ಮಾವ ಅವ್ರದ್ದು ಮದುವೆ ಅಂತೆ ಫುಲ್ಲು ಜೋರು ಜೋರಾಗಿ ಚಿಕ್ಕಪೇಟೆಗೆಲ್ಲ ಹೋಗ್ಬಿಟ್ಟು ಸರ್ವೆ ತಗೊಂಡ್ ಬಂದಿದ್ದಾಳೆ ಬಟ್ಟೆ ಎಲ್ಲ ನಮ್ಮ ಹತ್ರ ಸ್ಯಾರಿ ತಗೋತೀನಿ ಅಂತ ಹೇಳಿದ್ಲು ನಾನು ಇನ್ನೊಬ್ಳು ಸ್ನೇಹಿತಿದರೆ ಸ್ಯಾರಿ ಮಾತ್ರ ತೊಗೊಂಡಿದ್ದ್ಲು ಸೀರೆನಾ ಇವಾಗ ಅಂದ್ರೆ ನೈಟ್ ಕೂಡ ಇರುತ್ತಲ್ವಾ ರಾತ್ರಿ ಕೂಡ ರಿಸೆಪ್ಷನ್ ಇರುತ್ತಲ್ವಾ ಅದಕ್ಕನು ಕೂಡ ಬಟ್ಟೆ ತೊಗೊಂಡು ಬಂದಿದ್ದಾಳೆ ಅದನ್ನು ಹಾಕ್ಕೊಂಡು ತೋರಿಸು ಒಂದು ಮೇ ತೋರ್್ತಾ ಇಲು ಆಗೊಂಡ್ಬಿಟ್ಟು ನೋಡ್ರಿ ಹೆಂಗೈತೆ ಅಂತ ಅದಾದ್ಮೇಲೆ ಅವ್ಳು ಬಳೆ ಮತ್ತೆ ಸರ ಎಲ್ಲ ತಗೊಂಡಿದ್ಲು ಚೆನ್ನಾಗಿತ್ತು ಬಳೆಸರ ಎಲ್ಲ ಅವು ಬಿತ್ಬೇಡ ಅದ್ರನು ಹವುನು ಕೂಡ ಹಾಕೊಂಡು ತೋರಿಸ್ತಾ ಇದವು ಬಿತ್ಬಿಟ್ಟು ನಾನು ಸರ ಬಿಚ್ಚಿದ್ರೆ ಹಾಕ ಹೊಂಡ್ ಹಾಕೊಳ್ಳುವೆ ಬಳೆ ಎಲ್ಲ ಬೀಚ್ ಬಳ ಅಂತ ಹೇಳಿದ್ವಿ ಮೂರ್ ಜನ ಇಲ್ಲ ಏನು ಹಾಗಲ್ಲ ಅಂದಕೊಂಡು ಬಳೆನ ಬಿಜ್ಬ ಬಿಟ್ಟು ತೋರಿಸ ಹಾಕೊ್ಂಬಿಟ್ಲಂಗೇ ಹಾಕೊಂಡ್ ತೋರ್್ತಾ ಇದ್ಲು ಆಮೇಲೆ ಒಳ ಸೀರೆ ತಗೊಂಡಿದ್ಲಲ್ವಾ ಅದಕ್ಕೆ ರಗೆ ಹೋಲ್ಸ ನಾನು ಅಂದೆ ಆಲ್ರೆಡಿ ಹೊಲ್ದಿರೋದ ತಗೊತೀನ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಆಹ ನಾವು ಇದನ್ನ ಹೊಲ್ಸ್ಕೊಂತ ಹೇಳಿದ್ವಿ ಅವ್ಳನ್ನ ಹೊಲ್ಸ್ಕೊಂಡಿಲ್ಲ ಅದು ಕೂಡ ಆಲ್ರೆಡಿ ಒಳದಿರೋದೆೇ ತೊಗೊಂಡಳೆ ರವಗೆನ ಅದು ಕೂಡ ಹಾಕೊಂಡು ದೋಸೆ ತೋರ್ದು ಅನ್ರಿ ತೋರಿಸ್ತಾ ಇ್ಲು ಅದಾದ್ಮೇಲೆ ಅದು ನೈಟಿಗೆ ಒಂದು ರೆಸ್ ತಗೊಂಡೋಲ್ಲ ರಾತ್ರಿರಿಗೆ ಅದು ಒ ಇವಾಗ ಒಂದು್ ಓಲೆ ಬಂದಿದೆ ನೋಡಿ ಫುಲ್ ಕಿವಿ ತುಂಬಾ ಕುತ್ಕೊಳ್ಳುತ್ತಲ್ಲ
ಹೌದೌದು ಹ್ಮ್ ಹ್ಮ್ ಕೇಳಿಸಿದಯ ಹಲೋ ಕೇಳಿಸಿದ್ಯಾ ಹ ಹವು ಕೇಳಿಸ್ತಿದ್ಯಾ ನಾನ್ ಮಾತಾಡ್ತಿರೋದು